ಎರತ ಹೇಳಪ್ಪಾ
ಸ್ತಯತೆ ತಾನೆ
ಹಾ ಕೇಳಕ್ ಆತದ ಏನ್ ಮಾಡಕತಿ
ಊಟ ಆಯ್ತಾ
ಹಾ ಆಯ್ತಪ್ಪಾ ನಿಮ್ದು
ಹಾ ನ್ದನ್ ಆಯ್ತ್ ಗುರ
ಹೌದಾ ಏನ್ ಊಟ ಮಾಡಿದ್ರ
ಅದೇ ಮಟನ್ ಅನ್ಪ ಮಟನ್ ಮಾಡಿದೀವಿ ಮೇಕೆ
ಹೌದಾ ಹ್ಮ್ ಹ್ಮ್ ಏನ್ ಹಬ್ಬಾ ಜೋರಿ ಇವತ್ತ
ಹಾಬ್ಬದರಿ ಇವತ್ತು ಲಾಸ್ಟ್ ಡೇ ಅಲ್ಲಾ
ಹಾ ಹಾ ಹೌದಾ
ಹ್ಮ ಮೂರು ಗಂಟೆ ಮೂರು ಗಂಟೆ ಒಂದ್ ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ
ಹತ್ತ ಎಜಡಕಾ
ಹ ಎಜಜವನ್ ಅಷ್ಟು ಜನದಲ್ಲಿ ಆಡಲ್ಲ ಆಲ್ರೆಡಿ ಆಡಿದೀವಿ
ನೀನ್ ಆಡಾರನ್ ಆಯ್ತಾ
ನಿನ್ನೆ ನಿನ್ನೆ ಆಡಿಲ್ಲ ನೈಟ್ ಅಚ್ಚಮ್ಮ ಮೊನ್ನೆ ಆಡಿದ್ವಿ
ಅಲೋ ನೈಟ್ ನಾ ಕಾಲ್ ಮಾಡಿದೆ ಗೊತ್ತಾ ನಿಮ್ಗ
ಹಾ ಮಾಡಿದ್ರಿ ಅದ ನ ಮಕ್ಕಂತಿದ್ದೆ
ಮಲ್ಕೊಂಡದ್ರ
ಹ್ಮ ಅಷ್ಟೇ ಕಣು ಮುಚತಾ ಇದ್ದೆ ಅದ್ರಲ್ಲಿ ಫೋನ್ ಬಂತು ಆಗಲ್ಲ ಸುಮನೆ ಅಂತಸ ನಿನ್ನೆ ಅ ಸತ್ಯವರೆಗಸ ಬಸರ ಆತಲ್ಲ ಹಂಗೆಪ್ಪನ್ ನಡ್ತ ಮಗ ಮಾಮಲ್ ಬಿಟ್ಟಿದೆ
ಅಲ್ಲಾ ಹೇಳ್ಬೇಕಲ್ವಾ ಮಲ್ಕೊಂಡಿದ್ದಿನ ಅಂತ ಹೇಳಿ
ಇಲ್ಲ ಹಂಗೆ ಮಲಕ್ ಬಿಟ್ಟಿದ್ದೆ ನಾ್ ಮಾತ್ರ ಹಗೊಂಡ್ ಮಾಡಿದ್ದೆ ಫುಲ್ ಸುಸ್ತಾಗಿತ್ತು ಬೇಸರ ಆ ಬಿಟ್ಟಿತ್ತು ಬ ಸುಮ್ಮನೆ ಇದ್ರಲ್ಲಿ ಆಗಲ್ಲ ಸುಮ್ಮನೆ ಅ ಸು ಮುಕ್ಬಟ್ಟೆ
ಹೌದಾ ಅದೇ ನಾನು ಹನ್ನೆರಡು ಗಂಟೆ ತನ ಹ್ದಿದ್ದೇನೆನ್ನೆ ನಾನು
ಹೌದಾ ಹಟು
ಹಾ
ಇ ಮಲಗಿರ್ತಾನೆ ಅಂತ ನಾನನ್ ಹನ್ನೊಂದ ಗಟೆಗೆ ಮುಕೊಂಬಿಟ್ಟೆ
ಎಲ್ಲ ಎದ್ದ್ದೆ
ಹೌದಾ
ಹಾ
ಈಗ ಎಷ್ಟು ಮಳೆ ಬರ್ತಾದೆ ನಮ್ಮ ಹತ್ರ
ಇಲ್ಲಿ ಮೋಡ ಆಗಿದೆ ಅಷ್ಟೇ ಸರಿಯಾಗಿ ಸುಮ್ಮನೆ ಮುಸುಗ ಇಡ್ತದಲ್ಲ
ಹೌದ ನಮ್ ಸೈ ಬರ್ತದೆ ಮಳೆ ಬರ್ತದೆ
ಹೌದಾ
ಹ್ಮ್
ಹಲೋ
ಹಲೋ
ಇವತ್ತ ನಾಲ್ಕ್ ಹೋಗಲ್ಲ
ಹೊಲ್ಲಲಿದೆ ಗುರು ಒಬ್ರು
ಹೊಲಗದಿ ಅಬ್ಬೋ ಏನಣ್ಣ ಅಬ್ಗಿ ಇಬ್ಬಾ ಏನು ಸಂಬಂಧ ಇಲ್ಲ ನಿಮ್ಗೆನ
ಇಲ್ಲ ಹಂಗೇನಿಲ್ಲಾ ಬಟ್ ಅಂದ್ರೆ ಇಷ್ಟ್ ದಿನ ಮಳೆ ಬಂದಲ್ವ ಇವಾಗ ಮಳೆ ಬರ್ತಾದೆ ಯಾವಾಗ ಬಂದ್ವಿ
ಹೌದಾ
ಎಲ್ಲ ಹೋಗ್ಬೇಕಕ್ ಹಂಗೇನಿಲ್ಲ
ಹ್ಮ ಹಾ
ಮನೆಯನೆಲ್ಲಾ ಮಾಡ್ತೇವಿ ಹಬ್ಬಾ. ಬಟ್ ಇವತ್ತು ಮಳೆ ಬರ್ತಾ ಇದದೆಲ್ಲ ಹತ್ತತ್ತು ಬೀಸದ ಊರಿಲ್ಲಾ ಹದಿನೈದು ದಿನ ಆಯ್ತು ಮಳೆ ಬಂದಿಲ್ಲ ಇವತ್ತು ಬಂದಿತ್ತು
ಹಾ ಹಾ
ಅದಕ್ಕೆ ಬಂದಿರೋತ್ ನಾವು ಹತ್ತ ಊರಕೆ ಹತ್ತಿ ಬೀಜ ಹೊಲ ಹೊಲ ಬೆರೆಸಿದೆಲ್ಲ ಕಳೆ ಕಿತ್ ಹೋಗ್ತಿದ್ದೀನಿ ಈಗ ಎಷ್ಟು ಮಳೆ ಬತಾಇದೆ ಊರ್ಬೇಕ ಆಮೇಲೆ ಹ್ಮ್ ನಮ್ಮ ಬ್ರದರ್ ಅವ್ರು ನಮ್ಮವರುಊ ಉಊರ್ತ ಇದಾರೆ ನಾ ಸ್ವಲ್ಪ ಕಳೆದಿದ್ದೇನೆ ಇದೀನಿ
ನೀಜ ಬಿಡ್ತಾರಾ.
ಹ್ಮ್ಮ್ ಬೀಜ ಉರ್ತವ್ರ ಆ ಕಟ್ಟಿಗ್ಲೆ ಸೌದೇನ ತೋಡಿ ತೋಡಿ. ಹಾ ತೋಡಿ ತೋಡಿ ಊರತವ್ರೇ ಇದ್ದಾರೆ ನನ್ಗೆ ಬೇಸರು ಬಂತು.
ಹ್ಮ್ಮ್ ಹ್ಮ್ಮ್.
ಇದಗಲ್ಲ ಸುಮ್ಮನೆ ಮಳೆ ಬಂದ್ರೆ ಹತ್ತು ನಿಮಷದ ಕೆಲಸ ಒಂದ ತಾಸ ಆಗುತ್ತೆ ಅದು ಬೇಡ ಅಂತ ಸುಮನೆ ಬಿಟ್ಟೆ ಬಿಟ್ಟೆ.
ಹ್ಮ್ಮ್ ಹ್ಮ್ಮ್. ಅಂದ್ರೆ ಬೀಜ ಹೊದಲ್ಲಿ ಹೋದಲ್ಲಿ ಬಿತ್ತಾಕತೆರೆನು. ಹ್ಮ್ಮ್ ಗಿಡದ ಹತ್ತಿರ.
ಹ್ಮ್ಮ್ ಅಲ್ಲಿ ಗ್ಯಾಪ್ ಇದಲ್ಲಿ ಇದಲ್ಲೀ ಊರೋದು. ಹ್ಮ್ ಹೊಲ ಸರಿಯಾಗಿ ನಾಟಿಲ್ಲ ಪಾ ಮಳೆ ಸರಿ ಇಲ್ಲಾ.
ಹೌದೌದು.
ಮತ್ತೊಂದ ಮ ಮತ್ತೊಂದ ಸವಲ ಹೊರಗೆ ಮಾಡಿದೆ.
ಅಂಗೆ ಆಗತ್ತೆ ಮತ್ತ ಪ್ರತಿ ಸಲನ.
ಹ್ಮ್ ಹ್ಮ್ಮ್.
ಎಷ್ಟಾದ್ರೂ ಬೀಜ ಫೇಲ್ ಆಗುತ್ತೆ ಹಾಕಿದಲ್ಲಿ.
ಹ್ಮ ಹಾ ಬ್ರೋ.
ಬೀಜ ಬಿತ್ತವಲ್ಲಾ ಒಂದಿಷ್ಟು ಹೋಗುತ್ತೆ ಒಳ್ಳೆ ಬಿತ್ತ ಹೊಳ್ತ ಅ ಹಂಗಾರ ಮಾಡಿ.
ಹಾ ಕೆಲಂಟು ಚೆನ್ನಾಗ್ ಮಳಿ ಬಂದ್ರೆಗ. ಟೈಮ್ ತಕ್ಕಂತೆ ಏನ್ ಆಗಲ್ಲ ಬಟ್ ಮಳೆ ಸರಿಲಿಲ್ಲ ಬರಿಲಲ್ಲ ಅಂದ್ರೆ ಏನ್ ಮಾಡಕ ಆಗಲ್ಲ.
ಹ್ಮ್ ಹೌದು.
ಹ್ಮ್.
ಮತ್ತೆ ಎಷ್ಟೊತ್ತಿಗೆ ಹೋಗತ್ರ ಮನ್ಯಾಗ.
ಹ್ಮ್ಮ್ ಈಗ ಈಗ ಹತಿ ಬೀಜ ಊರೋದು ಆಯ್ತ ಅಂದ್ರೆ ಹೋಗ್ಬಿಡ್ತವಿ.
ಯಾರ ಯಾರು ಬಂದ್ರಿ ಮೂರ್ ಜನ ಬಂದಿದರಾ. ನಿವು ಮೂರು ಜನನ.
ಹ್ಮ.
ಮೂರ್ ಜನ ಗಂಡ ಮಕ್ಕಳ.
ಹ್ಮ್ಮ್ ಮೂರು ಜನ ಗಂಡು ಮಕ್ಕಳು ಇಬರು ಹೆಣ್ಣು ಮಕ್ಕಳು.
ನಿಮ್ಮ ಅಣ್ಣಾಗ ಮದುವೆ ಆಗಿದೆ ಏನಿಲ್ಲಾ.
ಹ್ಮ್ಮ್ ನಮ್ಮ ಅಣ್ಣದು ರೀಸೆಂಟ್ಲಿ ಒಂದು ಒಂದ ವರ್ಷ ಆಯ್ತು ಹಾಗಿ.
ಅಂದ್ರೆ ನಿಮ್ಮ ಅಣ್ಣ ನಿಂದೆ ನೀವು.
ಹ್ಮ್ಮ್ ನಮ್ಮ ಅಣ್ಣ ನಿಂದೆ ನಾನು.
ಹ್ಮ್ಮ್ ತಮ್ಮ.
ಇಬರು ಅಕ್ಕರ ದೊಡ್ಡರ ಇದ್ದಾರೆ.
ನಿಮ್ ಅಣ್ಣಾರ್ ಕಿಂತಾ ದೊಡ್ಡರಾ ಇಬರ.
ಹ ನಮ್ಮಕ್ ಹಬಕಿದ್ದಾಳೆ ಆ ಇನ್ನೊಬ್ರು ಅಣ್ಣನಿಂದ ಫಸ್ಟ್ ಫಸ್ಟಟ್ ಅಕ್ಕ ಆಮೇಲೆ ಅಣನ್ನ
ಹ್ಮ
ಆಮೇಲೆ ಅಕ್ಕ ನಾನು
ಹ ಹಾ
ಮತ್ತೆ ತಮ್ಮ.
ಹ್ಮ್ಮ್ ಹ್ಮ್ಮ್.
ಈ ತರ.
ಏ ನಿಮ್ಮಣ್ಣನ ಹೆಸರ.
ಹ್ಮ್ಮ್ ಹ್ಮ್ಮ್ ಸಾವರೆಡ್ಡಿ.
ಸಾಬರೆೆಡ್ಡಿ.
ಹ್ಮ್ಮ್ ಸಾಬರೆಡ್ಡಿ.
ನಿಮ್ಮ ತಮ್ಮ.
ತಮ್ಮ ಅಭಿಷೇಕ್.
ಹ್ಮ್ ನೀವ ಎಲ್ಲಂಗನ.
ಹ್ಮ್ಮ್.
ಹಾ ಹಾ
ಈ ಮಳೆ ಬರ್ತದೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ಒಲ್ಲಲ್ಲ
ಹೌದಾ
ಹಾ ಹಂಗೆ ಹೊಲ್ ಮಳೆಲ್ಲಕ್ಕ ಇದೆ ಕೆಳಕ ಇತ್ತಾ ಇದ್ದೀನಿ
ಹಾ ಇಲ್ಲಂದ್ರ ಮಳೆನ ಎಲ್ಲ ಮೋಡ ಆಗಿದೆ ಆದ್ರ
ಹ್ಮ್ ಹ್ಮ್
ಮತ್ತೆ ಸಾಯಂಕಾಲ ಏನ್ ಮಾಡುತ್ತ ಗೊತ್ತಿಲ್ಲ ಮಳೆ
ಹೌದಾ
ಹ್ಮ್
ಹ್ಮ
ಹ್ಮ
ಮತ್ತೆ ಹಬ್ಬ ಅಂತ ಮುಗೀತಿವತ
ಇವತ್ತು ಲಾಸ್ಟ್ ಡೇ
ಮನೇಲಿ ಹೇಳಿದ್ರ ಬೆಂಗಳೂರ್ ಹೋಗನಂದ್ರಲ್ಲ
ಹ್ಮ್ ಅವ್ರು ಹೋಗಂತಾರೆ ಏನನಲ್ಲಾ
ಹೌದಾ
ಹ್ಮ್
ಅದ್ರೆ ಅಲ್ಲಿ ಬೆಂಗಗಳೂರಲ್ಲಿ ಮಣ್ಣ ಒಬ್ರೇ ಇರ್ತಾರ ಆ ರೂಮಲ್ಲಿ
ಹಾ ಒಬರು ಇರೋದವರು
ಹೌದಾ ಏ ಮದ್ವೆ ಏನಾಗಿಲ್ಲ ಅವ್ರ್ದು ಹ ಹ ಎಷ್ಟು ಹೆಜ್ಜ್ ಎಷ್ಟ ಷ್ಟರ್ಗ
ಅವ್ರಗ ಮದುವೆ ವಯಸ್ಸಾಗ ಆಲ್ರೆಡಿ ಯಂಗ್ ಸ್ಟಾರ್ ಅವರು ಟ್ವೆಂಟಿ ಟ್ವೆಂಟಿ ಸೆವೆನ್ ಇದೆ ಟ್ವೆಂಟಿ ಫೈವ್ ಆತರ
ಹಾ ಹಾ
ಹೆಂಗಗೆ ಎಸಗಿಿ ಕಾಣತಾರೆ ಬಟ್ ಜಾಬ್ ಮಾಡತಾ ಇದ್ರಾರೆ ಹಂಗೆ
ಹ್ಮ ಹಾ
ಹಗೆ ಜಾಬ್ ಅದು ಒನ್ ಜೀರೋ ನೈನ್ ಏಟ್ ಅಲ್ಲಿ ಕೆಲಸ ಮಾಡ್ತಾ ಹಂಗೆ ಪಿ ಎಸ್ ತಾಯಿ ಸ್ಟಡಿ ಮಾಡ್ತಾ ಇದಾರೆ
ಹಾ ಹಾ ಹೌದಾ ಅದ್ಕ್ಕೆ ಅವ್ರತ್ರ ನೀವು ಅಲ್ಲೇ ಇರ್ತರ ಬೆಂಗಗಳೂರಲ್ಲಿೇ
ಹಾ
ಹ ಹಾ
ಅದೇ ಮಾಡ್ಬೇಕಂತ ಮಾಡಿದ್ದೀವಿ ನ್ನ
ಹೌದೆ ಹದೆ
ಅಂದ್ರೆ ನಾವು ನಮ ಅ ನಾವು ಸೀನಿಯರ್ ಜೊತೆ ಸವಾಸ ಮಾಡಿದ್ರೆ ಸ್ವಲ್ಪ ಅವ್ರ ನಾಲೆಜ್ ನಮ ಎಕ್ಸ್ಪೀರಿಯನ್ಸ್
ಹೌದೌದು
ಇ ಮಾಡಿದ್ರೆ ಸ್ಟಡಿ ಇದು ಮಾಡಿದ್ರೆ ಏನ್ ಆಗಲ್ಲ ಬಟ್ ಅಂದ್ರೆ ಸ್ವಲ್ಪ ನಾವು ನಮ್ಮ ಬುದ್ಧಿ ತಕ್ಕಂತ ಇರ್ತೀವಿ ಒಂದ ಒಂದ ಕೆರಳ
ಹಾ
ಹ ಆ ಕಡೆ ಹೋಗಂಬಾ ಈ ಕಡೆ ಹೋಗಂಬಾ ಅದಾಯ್ತು ಇದಾಯ್ತು ನಮ್ ವಯಸ್ಸಿಗೆ ಏನ್ಂತ ಹೇಳತಿ ಅ್ ಮಾಡ್ತತಿವಿ ಬಟ್ ಅವ್ ಅವ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ವೈಷನ್ ಏನಂತ ಏನ್ ಮಾಡಿದೀವಿ ಏನ್ ಮಾಡ್ಬಾರ್ದು ಅಂತ ಗೊತ್ತಿರ್ತಲ್ಲ ಹ ಅದು ಚೆನ್ನಾಗಿರುತ್ತೆ
ಹೌದು
ಹ್ಮ್
ಮತ್ತೆ ಹೋದ್ರೆ ಮತ್ತೆ ಎಕ್ಸಾಮ್ಕ ಬರ್ತಾರ ಹಲೋ
ಹ ಬ್ರೋ
ಎಕ್ಸ್ಟ್ರಾ ಎಕ್ಸಾಮ ಕ ಇವಾಗ ಹೋತಿರಲ್ ಬೆಂಗ್ಳೂರ್ಗ ಹೋದ್ರೆ ಮತ್ತೆ ಒಳ್ಳೆ ಸಮಯ ತಾಗ ಬರ್ತಾರ
ಎಟಕ್ ಜಮ್ಮು
ನಿಮ್ಮ ಮತ್ತೆ ಎಕ್ಸಾಮ್ ಬರ್ತಾವಲ್ಲಾ ಸೆಮ್ ಎಕ್ಸಾಮ್
ಹ ಸಮ ಮತ್ತೆ ಬರ್ ಬರ್ಬೇಕಾಗತ್ತೆ
ಹಾ ಹಾ ಹಾ ಮತ್ತೆ ನಿಮ್ಮಣ್ಣ ಡ್ಯೂಟಿ ಮಾಡ್ತಾಂಗ ಓದ್ಕೋತಾರ ಅವರು
ಇಲ್ಲ ಕೆಲವೊಂದು ಟೈಮು ಏನ್ ಆಗತಂದ್ರೆ ಅದು ಈಗ ಒಂದ್ ತಿಂಗಗಳ ಸ್ಯಾಲ್ರಿ ಫಾರ್ಟಿ ತೌಸಂಡ್ ಕೊಡ್ತಾರೆ ಸ್ಯಾಲ್ರಿ ಅದರಲ್ಲೇ ಒಂದು ಟ್ವೆಂಟಿ ತೌಸಂಡ್ ಕೊಟ್ಟಷ್ಟಿಂದ ರಜೆ ಆಗ್ಬಿಡೋದು
ಒಳ್ಳ ಟ್ವೆಂಟಿ ತೌಸಂಡ್ ಕೊಡ್ಬೇಕಾ
ಹ ಆಯುಷ ಅಂದ್ರೆ ಅವರು ಹಾಜಿರ ಆದ್ರೆ ಕಂಟಿನ್ಯೂ ಇರುತ್ತ
ಅಂದ್ರೆ ಅವ್ರ ಅವ್ರ ಅವ್ರ ಬ್ಲಸ್ಗೆ ಇನ್ನಬ್ರು ಮಾಡ್ಬೇಕಾ
ಇಲ್ಲ ಇಿಲ್ಲ ಅವ್ರ ಜಿಂದ ತಿದವ್ರಲ್ಲಾ ಅವ್ರಗ್ ಇಪ್ಪತ್ ಸಾವಿರ ರೂಪಾಯಿ ಬರುತ್ತೆ ಅವ್ರಗ ಇಪ್ಪತ್ ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಇವರು ಆರಾಮ್ ಸರಿ ಒಂದ ದಿವಷ್ಟ ದಿನ ರಜೆ ಹಾಕೋದ ಅದೇಗಳಿದ್ದೇಳೆ ಅಂತ
ಹೌದಾ
ಹ್ಮ್ಂಗರು ಹತಾರೆ ಕೆೇಳಣಟೈಮ್
ಹಾ ಹಾ
ಬಂದಾಗಂಟ ಒ ತಿ ಎರಡು ಜಾಗ ಡ್ರೆ ಅಂದ್ರೆ ಪೇಮೆಂಟ್ ಕಂದ್ರೆ ಸರ್ಪೇ ಪತ ಸರ್ಪ
ಹ್ಮ ಹಾ ಹ್ಮ್ ಚೆನ್ನಾಗ್ ದುಡ್ ಮಾಡಿರ್ಬೇಕವ ಅವರು
ಹ್ಮ ಮಾಡಿದ್ರೆ ಒಂದು ತ್ರೀ ಟೂ ಯಾಕ್ಸ್
ಹದ ಹ ಹಾ ಹದ ನೀವು ಅಲ್ಲಿವಾಗಗೆ
ಹ್ಮ್
ಹ್ಮ ನಾವು ಈ ಕಡೆ ನಮ್ಮ ಅಕ್ಕರ ಮನೆ ಕಡುವ ಬರ್ತೀವಿ ಸ್ವಲ್ಪ ಹಂಗಗೆ
ಹ್ಮ್ ತಿರ್ಗಾಡ್ರಂಗೆ
ಹ ಇದ್ದರಲ್ಲೆ ನಮ್ಮ ಮಕ್ಕಳ ಕೊಟ್ಟಿದ್ದೀವಲ್ಲ
ದೂರಲ್ಲಿ ಕೊಟ್ಟಿದೀರಾ
ಹ್ಮ್ ಬಲ್ಲ ಪಟ್ಟಿದ್ದಲ್ಲ
ಹಾ ಹ ಪಗ ಬನ್ನಿ ಮಾವನ ಮಂದ ಕಡೆ ಹ್ಮ್
ಹ್ಮ
ನಾನು ಇದರಲ್ಲೇ ಕೊಟ್ಟಿರೋದು
ಹ ಬ್ರೋ
ನಾನು ಇದರಲ್ಲಿ ಕೊಟ್ಟಿರೋದು
ನೀವು ಕಟ್ಟಿದಾರ ಇದಾರಲ್ಲ
ಹ್ಮ್ ನಮ ರಿಲೇಷನ್ದಾಗೆ
ಹೌದಾ ಹ
ನಮ್ಮೂರಲ್ಲಿ ನಮ್ಮಣ್ಣಗ ಇದ್ದರಲ್ಲಿ ತಕ್ಕಂತಿರೋದು
ಹಾ ಹಾ ಇರ್ಬೇಕು ಮತ್ ನೀವ ಇದ್ರ ಎಲ್ಲ ಮಾಡ್ಕೊಬಿಡಿ ಯಾರನಾದ್ರ
ಇಲ್ಲ ಸಿದ್ಧವಾಗಿಲ್ಲ ಹಂಗೇನಿಲ್ಲ ಇದೂರಲ್ಲಿ ಅಂತಾರೆ ನಮ್ಗೆ ನ್ ಸೆಟ್ ಆಗರ್ಲ್ಲ
ಹಂಗೆ ಅನ್ಸತ್ತೆ ಸಟ್ಟೆಲ್ಲಾ ಆಗತ್ತೆ
ಎಲ್ಲಗಾರ ಇದರೆಲ್ಲ ಮಾಡ್ಕೊಬಾರ್ದ್ ನಾವು ಅವ್ರ ಅಣ್ಣ್ರು ಮಾಡ್ಕೊಂಡ ಇದ ನಾವ್ ಮಾಡ್ಕಲ್ಲ
ಏನಮ್ಮ ಮಣ ಅವ ಮರ ಜಾಗೆರದ
ಏ ಇಲ್ಲ ಹಂಗಿಲ್ಲ ರಿಲೇನ್ ಅಲ್ಲ ಹಮ್ರಲ್ಲ ಆಬಿಟ್ಟಲ್ಲ ಲವ್ ಮ್ಯಾರೇಜ್ ಇಲ್ಲ ಅವದು
ಹ
ಹ ರಿಲೇಟ್ ನಲ್ಲಿ
ಹಾ ಹಾ
ಏನ್ ಅತ್ತೆ ಮ್ಮಗಳ ಅವಕ್ಕ ಅವರು
ಹಾ ಮಾವನ ಮಗಳು
ಮಾವನ ಮಗಳ
ಹ್ಮ್
ಸರಿ ತೋಳೆ ನಿಮ್ಗೆ ಮತ್ತೆ ಮಾಡ್ತೇನೆ ನಾನು
ಹೌದಾ
ಹ ಸರಿ
ಸರಿ ಸರಿ ಓಕೆ